ಹ ನಮಸ್ಕಾರ ನೀವ್ ರಾಜೇಶ್ ಅವ್ರ ಆರಾಮ್ ರೀ
ಮತ್ತೇನ್ ನಡ್ಸಿರಿ ಎನ್ ಎಜುಕೇಶನ್ ಬಿ ಎಂ ಎಸ್ಓದಾತರಿ ನೀವೇನ್ ಓದಾತೀರಿ
ಬಿ ಎಂ ಎಸ್ ಅದ ಬ್ಯಾಚಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅನ್ ಸರ್ಜರಿ ಅಂತ
ಯಸ್ ಎಸ್ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಆ್ಯಂಡ್ ಮೆಡಿಸಿನ್ಸ್ರಿ
ಹಾ ಹಾ ನಾವ್ ಇಲ್ರರಿ ಹಿಂಗೆ ಸುಮ್ನೆ ಕಂಪಟೇಟಿವ್ ಯು ಪಿ ಎಸ್ ಸಿ ಪ್ರಿಪೇರ್ ಹಾಕತಿದ್ವಿ ರಿ
ಯು ಪಿ ಎ ಸಿ ಪ್ರಿಪೇರ್ ಆಗ್ತಿರಾ ಅನ್ರಿ ನೀವು ಪಿ ಎಸ್ ಸಿ ಮತ್ ಏನಾದ್ರದ ಏನ್ ಇನ್ಫಾರ್ಮೇಶನ್ ಏನು ಎಲ್ಲ ಗೊತೈತ್ರಿ ಮತ್ತ ಈಗ ನೀವು ಬಿ ಎಂ ಎಸ್ ಮಾಡಕತ್ತಿದ್ರ ಮತ್ ದು ಚಲೋನೆ ಐತಲ್ಲ ಸೋಷಿಯಲ್ ಸರ್ವಿಸ್ ಡಕ್ಟರ್ ಅಂತೇಕಿದ ದವ್ರರಂತರಡಕ್ ಅಂತಿ ಇದೆಲ್ಲ ಮತ್ತೆ ನೀವು ಇದು ಮಾಡ್ಕೋಬದಿತ್ತು ಮತ್ತೆ ಯಾಕ ಅದು ಇದು ಮಾಡ
ಎ ಇದು ಇದು ಕೂಡ ಸೋಷಲ್ ಸರ್ವಿಸ್ ಅಲ್ರಿ ಜನಕ್
ಜನಕೆ ಇದು ಮಾಡೋದ ಐತ್ರಿ ಮತ್ ಐ ಎ ಎಸ್ದು ನಿಮ್ಗ್ ಗೊತ್ತಐತಿ ತ್ತಲ್ಲ ಎಷ್ಟು ಇಲ್ಲಿ ಲಂಚ ಪಿಂಚ ಅದು ಇದು ಎಷ್ಟು ಮಾತಾಡ್ತಾರಲ್ಲ ಅವ್ರ ಬಗ್ಗೆ
ಅಂದ್ರ ಐ ಎಸ್ ಸೆಂಟ್ರಲ್ ಎಕ್ಸಾಮ್ ನಡಿತ್ತಲ್ರಿ ಈ ಟೆನ್ಲ್ಯಾಕ್ ಪೀಪಲ್ಸ್ ಬರಿ ಹಂಡ್ರೆಡ್ ಮಮ್ಸ್ ಅಷ್ಟ ಐ ಎ ಎಸ್ ಸಲೆಕ್ಟ್ ಮಾಡತ್ ಅಂದ್ರೆ ತೌಸಂಡ್ ಪೀಪಲ್ ಸೆಲೆಕ್ಟ್ ಮಾಡ್ತಾರೀ ಅದ್ರ ಕೆಳಗ ಐ ಪಿ ಎಸ್ ಐ ಎ ಆರ್ ಎಸ್ ಅಂತ ಬರ್ತವ್ರೀ
ಹ್ಮ್
ಅವ್ಕಲ್ಲ ಅವ್ಕಲ್ಲ ಕೊಡ್ತಾರೆ ಮೇನ್ ಐ ಎಸ್ ಸಿ ಇಷ್ಟ ಹಂಡ್ರೆಡ್ ಸೀಟ್ಸ್ ಇರ್ತವೀ ಆಮ್ಯಕ್ ಏನಿಲ್ಲ ಅಂದ್ರ ಒ ತ್ರೀ ಹಂಡ್ರೆಡ್ ಫೋರ್ ಹ್ರೆಡ್ ಸೀಟ್ಸ್ ಇದು ಕೊಡ್ತಾರೆ ರ ಐ ಪಿ ಎಸ್ ಅಂತ ಡಿಸ್ಟ್ರಿಕ್ಗೆ ಒಬ್ರು ಪೊಲೀಸ್ ಇರ್ತಾರೆ ನೋಡ್ರಿ ಅವ್ರಿಗೆ ಕೊಡ್ತಾರೆ ಅದ್ರ ಕೆಳಗೆ ಐ ಆರ್ ಎಸ್ ಅಂತ ಒಂದ್ ಬರ್ತದೆ ರೆವೆನ್ಯೂ ಸಿಸ್ಟಮ್ ಅದಕ್ಕೆ ಅದಕ್ ಒಂದು ಫೂರ್ ಹಂಡ್ರೆಡ್ ಹಂಗ್ ಕೊಡ್ತಾರೆ ರಿ ಟೋಟಲ್ ತೌಸಂಡ್ ಸೀಟ್ಸ್ ಅಷ್ಟೇ ರೀ ಅಂದ್ರೆ ಟೆನ್ಲ್ಯಾಕ್ ಪೀಪಲ್ ಏನ ಇದ್ರು ಅಂದ್ರ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಸೆಲೆಕ್ಟ್ ಹಾಕ್ರೀ ಪ್ರತಿ ವರ್ಷ ಅದು ಯು ಪಿ ಎಸ್ ಸಿ ಹೆಂಗಂದ್ರೆ ವರ್ಷ ವರ್ಷ ವರ್ಷ ಇದ್ ಎಕ್ಸಾಮ್ ಬರ್ಸೆ ಬರ್ಸ್ತಾರೀ ಈಗ ಕೆ ಪಿ ಎಸ್ಸಿ ಹೆಂಗ ಈ ಒಂದ್ ಇಯರ್ ಬಿಟ್ಟೆ ಒಂದ್ ಇಯರ್ ಬಿಡ್ಲಿಲ್ಲ ಹಂಗ ಈ ಇಯರ್ ನೋಡ್ರಿ ವಿಲೇಜ್ ಹಾಕೊಂಡರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಎಲ್ಲವು ಬಿಡ ಕಚರಿ ಈ ಇಯರ್ ಇದ ಇದ ಹಂಗಲ್ರಿ ಯು ಪಿ ಎಸ್ ಸಿ ಅಂದ ಪ್ರತಿ ವರ್ಷನೂ ಬಿಡ್ತಾರೆ ಅಂದ್ರ ತೌಸಂಡ್ ರ ಎ ಅಂದ್ರೆ ಹೆಂಗ ಇರ್ತವ ಅಂದ್ರೆ ಈಗ ಫಸ್ಟ್ ಇವ ಇರ್ತವ್ರೀ ಮೇನ್ಸ್ ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮು ಮತ್ತೆ ಮೇನ್ಸ್ ಪ್ರಫಿಲಿಮ್ಸ್ ಮತ್ ಜೊತೆಗೆ ಇದು ಒಂದ್ ಬರ್ತ್ರಿ ನೆಕ್ಸ್ಟ್ ಇಂಟರ್ವ್ಯೂ್ ಅಂತ ಮೇನ್ಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಏ ಫುಲ್ ಎಂಸ ಕ್ಯೂ ಸಿ ಇರ್ತವ್ರಿ ನಗ ಏನಿಲ್ಲಾ ಅಂದ್ರೂ ಫಿಲಿಮ್ಸ್ನ ಹೊತ್ತ ಇರ್ತವಸ್ರೀ ಹತ್ತು ಎಕ್ಸಾಮ್ನಾಗ ಆ ಹತ್ ಎಕ್ಸಾಮ್ನಾಗ ಐತಲ್ರಿ ಅವೆಲ್ಲ ಫುಲ್ ಒಂದ ಎಕ್ಸಾಮ್ ಒಂದ್ ಎಕ್ಸಾಮ್ ಕೂಡ ಟಫ್ ಇರ್ತಾರ ರೀ ಫಿಲಿಮ್ಸ್ ಈಗ ಯಾವ್ದಾರ ಈ ಹತ್ ಎಕ್ಸಮ್ ಫೇಲ್ ಆತಂದ್ರೆಫಸ್ಟ್ಂದ ಬರ್ಕಂತ ಬರ್ಕ್ ಒ ಟ ನ್ ಹ ಈ ಆತರ ಈಗ ಈಗ ನೀನ್ ಇಂಟ್ರವ್ಯೂ ಹತ ಇಂಟರ್ವ್ಯ್ ಫೇಲ್ ಯಐತ ಅಂದ್ರೆ್ತ್ತೆ ಫಿಲಿಮ್ ಬರ್ಬೇಕೀ ನೀವು ಹಂಗೆ ಹಂಗೆ ಬಿಡೋದಿಲ್ಲಲ್ಲ ರೀ ನಿಮ್ನ ಅಂದ್ರೆ ಒ ಫುಲ್ ಕಾಂಪಿಟೇಟಿವ್ ಯು ಪಿ ಎಸ್ ಸಿ ಫುಲ್ ಸೆಂಟ್ರಲ್ನಡಿತಲ್ರಿ ಫುಲ್ ಸ್ಟ್ರಿಕ್ ಇರುತ್ತೆ ಈ ವರ್ಷ ಕೆ ಪಿ ಎ ಸಿ ಬಿಟ್ಟಾರ ಬಿಡ್ರ ಅದು ನಡೀತೈತೆ ಅಂದ್ರೆ ಅದು ಅದ್ರದ್ದು ಹೆಂಗಂದ್ರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅ್ರ ನಾರ್ಮಲ್ ಫಸ್ಟ್ ನಮ್ ಬೆಸಿಕ್ ತಿಳಿದರ್ಬೇಕ್ರೀ ಸಿಕ್ಸ್ ಟು ಟ್ವೆಲ್ತ್ ತನಕ ನಮಗ್ ಬೇಸಿಕ್ ಗೊತ್ತಿರ್ಬೇಕ ರೀ ಸೋಷಲ್ ಸೈನ್ಸ್ ಬಗ್ಗೆ ಜಿ ಕೆ ಬಗ್ಗೆ ಯಾಕಂದ್ರ ಅವನೇ ಕೇಳ್ತಾರೀ ಹೆಚ್ಚಿಗೆ ಯು ಪಿ ಎಸ್ ಸಿ ಅ ಅಂದ್ರೆ ಎನ್ ಸಿ ಆರ್ಟಿ ಸಿಲಬಸ್ ಅಷ್ಟು ಇದು ಸೆಂಟ್ರಲ್ ಪ್ರಕಾರ ತಗಬಬೇಕ್ ರಿ ಈಗ ನಮ್ ಕೆ ಪಿ ಎಸ್ ಸಿ ಬರಿತೇವಿ ಕರ್ನಾಟಕ ವಯಸ್ ಬರೀತೇನೆಂದ್ರೆ ಕ ಕರ್ನಾಟಕ ಸಲ್ ಸ್ಟೇಟ್ ಬೋರ್ಡ ಇರುತ್ತೆ ನೋಡ್ರೀ ಅದುರ್ತ ಅವ್ರಡೆ
ಈ ಕರ್ನಾಟಕ ಈಸ್ಮ ಈಗ ಅಕಸ್ಮಾತ್ ಬೇರೆ ಸ್ಟೇಟ್ ಇರತ್ತದ್ದಲ್ಲ ಅದರ್ ಸ್ಟೇಟ್ನ್ ಪ್ರಕಾರ ಲಾಂಗ್ವೇಜ್ ಎಕ್ಸಾಮ್ ಇರತೆೇನ್ ರೀ ಮತ್ತ ಇದೇನ್ ಅಕಸ್ಮಾತ್ ಕನ್ನಡ್
ಅಗ್ ಯೂಸ್ ಮಾಡಿರ್ ಆಗತ್ತೆ ಈಗ ನಮ್ಮ್ ಕರ್ನಾಟಕದರಂಗೆ ಕನ್ನಡ ತಗೊ ಆಗ್ಬೋದು ಇಲ್ಲ ಎಲ್ಲಾ ಎಲ್ಲ ತರದ್ ಚಾಯ್ಸ್ ಬರ್ತೈತ್ರಿ ನೀವು ಅಲ್ಲಿ ಅಲ್ಲಿ ಅಪ್ಲಿಕೇಶನ್ ಹಾಕ್ತಿರಿ ನೋಡ್ ರೀ
ಹ್ಮ್ ಎಷ್ಟು ಲಾಂಗ್ವೇಜ್ ಒಳಗೆ ಎಕ್ಸಾಮ್ ಆಗುತ್ತಿರೀ ಅದು ಅಂದಾಜು.
ಅಂದಾಜ್ ಏನಿಲ್ಲ ಅಂದ್ರೆ ಎಷ್ಟು ಒಂದು ಏಟ್ ಟೂ ಟೆನ್ ಲಾಂಗ್ವೇಜಸ್ ನಾಗ ಆಗ್ತ ಅಂತ ಕೇಳಿವ್ರಿ. ಒಟ್ಟ ಏಟ್ ಟು ಟೆನ್ ಈಗಂದ್ರೆ ಕಾಮನ್ ರೀ ಇಂಗ್ಲೀಷ್ ಅಂತ ಎಲ್ಲರಿಗೂ ಬರ್ತ್ ತ್ರಿ ಈಗ ನಮ್ದು ಕರ್ಣಕ್
ಕಾಳ ಮಂದಿರ್ತದ
ಹ ಕನ್ನಡ ಅಂದ್ರೆ ಕನ್ನಡ ತೆಲಂಗಾಣದಲ್ಲಿ ಅಲ್ಲಿ ಅವರದ್ದು ಮತ್ತೆ ತೆ ತಮಿಳು ತಮಿಳ್ ಇದು ಬರುತ್ ರೀ ಒಟ್ಟೂ ಇದ್ ನಡೀ ತಿತ್ರಿ ಅವರ ಅವರ ಸ್ಟೇಟ್ ಗೆ ಈಗ ಯಾಕಂದ್ರೆ ಅವರು ಅಜಸ್ಟ್ ಆಗಿರ್ತಾರೀ. ಈಗ ಹಿಂಗೆ ಹೆಂಗ ಎಲ್ಲಾ ಎಲ್ಲಾ ಹಿಂಗ ಇಂಗ್ಲಿಷ್ ಅಂತ ಅಡ್ಜಸ್ ಆಗಿರ್ತ ರೀ ಆದ್ರೆ ಅವರು ಅವರ ಸ್ಟೇಟ್ ಈಗ ನಮ್ಮ ಕರ್ನಾಟಕದವರ್ ಹೆಂಗೆ ನಾವು ಫುಲ್ ಕನ್ನಡಕ್ಕೆ ಅಡ್ಜಸ್ಟ್ ಆಗಿರ್ತ ನೋಡಿ ಹಂಗೆ ಅವರು ಸೇಟಿಗೆ ಫುಲ್ ಅಡ್ಜಸ್ ಆಗಿರ್ತಾರೆ ರೀ.
ಹ್ಮ್
ಅ ಅದಕ್ಕತ್ ಅ ಇದು ಅವರ ಅವರ ಸ್ಟೇಟಿಗೆ ಅಲ್ಲಿ ಚಾಯ್ಸ್ ಅಪ್ಲಿಕೇಶನೇ ಬಿಟ್ಟಿರ್ತನ್ ರೀ. ನಿಮ್ಮ್ ಪೇಪರ್ ಯಾದ್ ಬೇಕಂತ ಅಲ್ಲಿ ಅವಾಗೆ ನೀವು ಸೆಲೆಕ್ಟ್ ಮಾಡ್ಬೇಕ್ರೀ ಹ ಅಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕು ಅವು ಸೆಲೆಕ್ಟ್ ಮಾಡ್ದಾಗ ನಿಮ್ ಪೇಪರ್ ಅದೇ ಕೊಡ್ತಾರೀ.
ಹ್ಮ್ ಹ್ಮ್ ಅದೇನ್ ಕಂಪ್ಯೂಟರ್ ಟ್ರೈಪ್ ಐತೆನೆ ಏನ್ ಅದೇನ್ ಕಂಪ್ಯೂ ಈಗ ಅದ್ರಾಗು ಏನ್ ಎಮ್ ಸಿ ಕ್ ಕ್ಯೂಸ್ ಅದು ಇದು ಏನ್ ಅ ಹಂಗೆ ಇರ್ತಾವೆನ್ ರೀ ಮತ್ತ್
ಫಸ್ಟು ಮಿದಿರ್ತತ್ತಲ್ರಿ ಮೆನ್ಸ್ ಎಕ್ಸಾಮ್ ಅಂತ. ಅದ್ರಾಗ ಇದು ಅದು ಬರೀ ಎಂ ಸಿ ಕ್ಯೂಸ್ ಇರ್ತಾವ್ರೀ ಹಾ ಇದ್ರಾಗ ಪ್ರಿಲೀಮ್ಸ್ ಅಂತ್ ಇಲ್ರರಿ ಎಲ್ಲಾ ಎಲ್ಲಾ ಈ ಹಿಂಗೆ ಕಣ್ಣ್ ಮುಂದೆ ಪೇಪರ್ ಇಟ್ಟಿರ್ತರ್ ಪೇಪರ್ ನೇ ಬರಿಯಾಕ್ರರಿ ಪೆನ್ ಅಂಡ್ ಪೇಪಾರ್ ನೇ ಬರಿಬೇಕ್ ರೀ.
ಪೆನ್ ಪೇಪರ್ ಎಕ್ಸಾಮ್ ಅಂತ ಅದು ಇವರ ಸ್ಮಾರ್ಟ್ ತಿಂಗ್ ಸೆಂಟರ್ ಗಳೆನ್ನು ಗೋರ್ಮೆಂಟ್ ಕಾಲೇಜ್ ದಾಗ್ ಉ ತಾವೆನ್ ಪ್ರೈವೇಟ್ ಕಾಲೇಜ್ ದಾಗ ಇರ್ತವ್ರೀ ಅಂದಾಜು ಯಾಕಂದ್ರೆ ಪ್ರೈವೇಟ್ ಕಾಲೇಜ್ ಯಾಕಂದ್ರೆ ಪ್ರೈವೇಟ್ ಕಾಲೇಜು ಇತಂದ್ರೇ ನೀಟ್ದು ಎಲ್ಲಿ ಲೀಕ್ ಆಗಿತ್ತಲ್ಲ ಕ್ವಾಶನ್ ಪೇಪರ್ ಅದು ಪ್ರೈವೇಟ್ ಕಾಲೇಜ್ ಇ ಇತ್ರೀ ಆವಾಗೆಲ್ಲಾ ನೀವು ನೀ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೊತ್ತಿರ್ಬೇಕಲ್ ರೀ ಈ ಸಲ ಹೆಂಗ್ ಆಗಿತ್ತು ಎರಡು ಎಕ್ಸಾಮ್ ಆಯ್ತು ಎಲ್ಲಾ ಕೆಟ್ಟಿಟ್ಟಿದ್ರು ಕೆಡಿಸಿ ಇಟ್ಟಿದಲ್ ರೀ ಎಲ್ಲಾ ಈ ಸಲ ಪಾಪ ಎಷ್ಟೋ ಮಂದಿ ಎಷ್ಟೋ ಮಕ್ಕಳು ಎ ಜೀವನ ಒಳ್ಳಿ ಓದೋದು ಮಾಡೋದು ಬಾಳ ಮಂದಿ ಜೀವನ ಹಾಳು ಮಾಡಿಟ್ರಿ ಇವರೆಲ್ಲಾ.
ಹಾ ಹೌದ್ರಿ ಕರೆಕ್ಟ್ ಯಾಗ ಮತ್ತೆ ಬರ ಬರೆದವರು ಎಲ್ಲಾ ಆಗುತ್ತೆ ಇಲ್ಲ ಅಂತ ಡೌಟ್ ಅದಾರ್ ರೀ ಬಹಳಷ್ಟು ಮೆಂಬರ್ಸ್
ಹೌದನ್ ಈಗ ಹೊಳಿ ಬರ್ದವ್ರೆಲ್ಲಾ ಡೌಟ್ ಡೌಟ್ ಒಳಗದ್ರ ಅಷ್ಟೇ.
ಹಾ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಪೇಪರ್ ಬಂದಿತ್ತಲ್ಲ ಹಂಗೆ ಆಲ್ಮೋಸ್ಟ್ ಅಲ್ಲಿ ಸಿಮಿಲರ್ ಇತ್ತ್
ಟ್ವೆಂಟಿ ಟ್ವೆಂಟಿ ಫೈವ್ ದು ರೀ ಹ್ಮ್
ಹಾ
ಹ ಮತ್ತ್ ಟ್ವೆಂಟಿ ಟ್ವೆಂಟಿ ತ್ರೀದಾಗನು ಇವ್ರು ಹಿಂಗೆ ಮಾಡಿದ್ರರಿ ಅದು ಇದು ಹಂಗ ಹಿಂಗ ಹೇಳ್ಕ್ರೆ ಹ್ಮ್
ಅದಕ್ಕೆ ಇವರು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಎಲ್ಲ ಕರೆಕ್ಟ್ ಗೋರ್ಮೆಂಟ್ ಕಾಲೇಜಸ್ ಚಲ್ಲಿ ಇರ್ತವು ಫುಲ್ ಸ್ಟ್ರಿಕ್ ಒ ಎಲ್ಲ ಕ್ಯಾಮ್ರಸ್ ಎಲ್ಲ ಎಲ್ಲಾ ಕರೆಕ್ಟ್ ನೋಡೇ ಇದು ಮಾಡ್ತಾರೀ ಹ್ಮ್ ಎಲ್ಲ ಫುಲ್ ನೀವು ಇದು ಏನ ಬಿ ಎಮ್ ಎಸ್ ಮಾಡ್ತೀರಿ ಅಂದ್ರಲ್ಲ ಅದು ಅಂದ್ರೆ ನೀವೇ ಚೂಸ್ ಮಾಡಿದ್ರೆ ಏನ್ ಮನೇಲಿ ಕಳಸಿದ್ರ ಏನ ಏನು ಲಾಸ್ಟಿಗೆ ಆಪ್ಷನ್ ಆಗಿ ಇದು ಮಾಡಿದ್ರ ಏನ
ಹಾ ಅದೇ ರೀ ಕೆ ಇತ್ರನೇ ಮಾಡದ್ರಿ ಕೆ ಇತ್ರ ಆಪ್ಷನ್ ಪ ಪಿ ಯುಸ್ ಸಿ ಸೈನ್ಸ್ ಮುಗಿಸಿ
ಹ್ಮ್ ಅಂದ್ರ ನೀವು ಎಮ್ ಬಿ ಬಿ ಎಸ್ ಸಿ ಟ್ರೈ ಮಾಡಿರ
ಎ ಎಂ ಬಿ ಎಸ್ ಟ್ರೈ ಮಾಡಕ್ ಹೋಗಿದ್ದೇರೀ ಬಟ್ ನಮ್ ಮಾರ್ಕ್ಸ್ ನಮ್ ಕಾಸ್ಟ್ ಕೆಟಗರಿ ಅಷ್ಟ ಇದ್ದಿದ್ಲಲ್ರರಿ ಅಂದ್ರ ಸಂಬಂಧ ಸ್ವಲ್ಪ ಇದನ್ನ ಇದ್ದವ್ರೀ ಹ್ನ್ೀ ಮತ್ತ ಮದ್ಲೆ ನಮ್ಮ ಇಂಡಿಯಾ ಅಂದ್ರ ಬಳಕ ಕೆಟಗರಿ ಅದು ಇದು ಬಾಳ ಐತ
ಹಾ ಇದು ನಿಮ್ದ ಇದು ಏನು ಫಸ್ಟ್ ಚಾಯ್ಸ್ ಹಂಗೆ ಕೊಟ್ಟಂಗ ಬಿ ಎಮ್ ಎಸ್ ಸಿ ಬಂದ್ರೆ ಏ ಬೇರೆೋ ಇಂಜಿನಿಯರ್ ಅಯ ಅವ್ನ್ ಯಾಕೆ
ಆ ಸಿ ಟಿ ಅದ ಇದು ಇಂಜಿನಿಯರಿಂಗ ಅದು ಹಾಕಿದ್ರರಿ ಬಟ್ ಇಂಜಿನಿಯರಿಂಗ್ ಮ್ಯಾಥಸ್ ಅದೇರ್ಕರಿ ನ ಅಷ್ಟೋ ಅ ಸುಮ್ಮನೆ ಯಾಕಂತ ಹೇಳಕಾರ ಬಿಟ್ಟಿದ್ದ್ರ ಹ್ಮ್ ಇಂಜಿನಿಯರಿಂಗ್ ಇಷ್ಟ ಇಂಟ್ರೆಸ್ಟ್ ಇಲ್ಲ
ಇಂಟ್ರಸ್ಟ್
ಹಾ ರೀ ರ ಬೇ ಎಂ ಎಸ ಮಾಡಿದಕ್ಕು ಮತ್ತೆ ನಮ್ ಒಳ್ಳೆ ಒಳ್ಳೆ ಜನರು ಸಿಕ್ಕ್ಯಾರ ಹಂಗಗೆ
ಹಾ ಆತರ ಹ್ಮ್ ಹ್ಮ್ ಚಲೋ ಆಐತಲ್ರಿ ಮುಂದೆ ಬಿ ಎಮ್ ಎಸ್ ಸಿ ಗೋರ್ಮೆಂಟ್ ಜಾಬ್ಸ್ ಏನಾರ್ ಸಿಕ್ತಾವು
ಗೌರ್ಮೆಂಟ್ ಜಾಬ್ ನಮಗೆ ವ್ಯಾಕೆನ್ಸಿನ ಬಿಟ್ಟಿರ್ಬೇಕ್ರೆ ಅಷ್ಟೇ ವೇಕೆನ್ಸಿ ಅವಾಗ ಬಿಟ್ಟಿರ್ಬೇಕ್ರೀ ಎಕ್ಸಾಮ್ ಇರ್ತಾರ ಅಕ್ರದ್ದು ಹ ಎಕ್ಸಾಮ್ನು ಕರೆಕ್ಟ್ ಮುಗತಿದ್ರು ಅಂದ್ರ ಬರಾಬರಿ ಇರ್ತಿತ್ರಿ ಅಷ್ಟೇ
ಓ ಆತರ ಏನ್ರಿ ಹ್ಮ್ ಹ್ಮ್ ನಿಮಗ್ ಒಟ್ಟು ಗೋರ್ಮೆಂಟ್ ನ ಇದ್ ನೌಕರಿ ಸಿಕ್ತಾವ್ರಿ ಹಂಗ ಅ್ರ ವೇಕನ್ಸಿ ಬಿ್ರಾ ಅ್ರ
ಕ್ಯಾಸ್ಟಿಸ್ಮ್ ಐತೆ
ಅದ್ರ ಕೂಡ ಕಾಸ್ ಸಮಯತ ಅಂದ್ರೆ ಅವ ಕೂಡ ಬಿಡಲ್ಲೇ ನಂ ಜಾಸ್ ಎಲ್ಲದರಾಗ ಇಷ್ಟ
ಅವಾಗೂ ಕ್ಯಾಸ್ಟಿಸಮ್ ಅದುದು ಐತೆರೀ ಗೌರ್ಮೆಂಟ್ ದು ಅದುನು ಅಜೆ ಐ ಬಟ್ ಆದ್ರ ಹಿಂಗ್ಸ ಅಕಸ್ಮಾತ್ ನೀವು ಲೆಕ್ಚರ್ ಆಗ್ಬೇಕುಂದ್ರೆ ಒಂದ ಬರ್ತರಿ ಅದು ನೀವು ಅದ್ರ ಕಾಸ್ಟಿಸಮ್ ಇಲ್ಲ ನೀವುಬೇಕಂತ್ರ ಜ ಜಸ್ಟ್ ಪಾಸ್ ಆದ್ರುನು ನಿಮ್
ಹೌೋದೇಏನ್ೀ ಇವಜ ಮುಗ
ಹಾ ಹ ಬಿ ಎಂ ಎಮ್ ಎಸ್ ಲೆಕ್ಚರ್ಸ್ ಆದ ಪಿ ಜಿ ಮುಗಿಸ್ಬೇಕ್ರಿ ಈಗ
ಹ್ಮ
ಎ ಎಂಟ್ ಮಾಡಿ ಪಿ ಜಿ ಕಂಪ್ಲೀಟ್ ಮಾಡಿ ಇಲ್ಲ ಹ ನೀವು ಈ ಸ ಪಿ ಜಿ ಅಂದ್ರೆ ಅದೇ ಇರುತ್ತೆ ರ ಪಿ ಜಿ ಅಂದ್ರನೇ ಅದೇ ಈಗ ಎಮ್ ಡಿ ಮಾಡಿದ್ರ ಅ್ರ ಒಂದ್ ಸಬ್ಜೆಕ್ಟ್ ಒಳಗೆ ಇದು ಮಾಡ್ಕೊಬೇಕ್ರೀ ಇಲ್ಲ ಮತ್ತ ಈಗ ಎಮ್ ಎಸ್ ತೊಗೊಂಡ್ರೆ ಅದ್ರಾಗು ಒಂದಿಷ್ಟ್ ಸಬ್ಜೆಕ್ಟ್ ಅದು ಇದು ಅದಾವ ಯಾವ್ ಚಾಯ್ಸ್ ಮಾಡ್ಕೋತೀವಿ ಅದೇ ಇದ್ರ ಮೇಲೆ ಬೇಸ್ ಮೇಲೆ ಇದು ಮಾಡ್ತೇವಿ
ಅ ಪರ್ಟಿಕ್ಯುಲರ್ ಒಂದ್ ಸಬ್ಜೆಕ್ಟ್ ಅಂದ್ಮೇಲೆ ಆಮ್ಯಕ್ ಬರುತ್ತೇನ್ರಿ ಹ್ಮ್ ಓ ಆತರ ಹ್ಮ್ ಹ್ಮ್. .. ಹ್ಮ್ ಅ ಇದು ಅದು ಏನ್ ಮಾಡ್ರನಗ ಅದು? .. ಏನ್ ಡಿಫ್ರೆನ್ಸ್ ಆಗುತಾರಿ! ಈಗ ಆಯುರ್ವೇದಿಕ್ ಹೋಗು? .. ಮಾಡ್ರಲ್ಲ ಅಂದ್ರೆ ಏನ್? ..
ಮೊರ್ಡರ್ನ ಮಾಡೋರು ಹಂಗ್ ನೋಡಕ? .. ಮತ್ತೆ ಒಂದೂರುನು! ಈಸದ ಮಾಡರ್ನ್ದ ಸೈಡ್ ಎಫೆಕ್ಟ್ಸ್ ಅದಾವ್ರೀ ನೋಡ್ರಿ? ..
ಆ, ಸೈಡ್ ಅಭಿ! ..
ಈಗ ಆಯುರ್ವೇದಕ್ಳ ಸೈಡ್ ಎಫೆಕ್ಟ್ಸ್ ಇಲ್ಲ . ಈ ಅಕಸ್ಮಾತ್ ಎಮರ್ಜೆನ್ಸಿ! ಇತ್ಂದ್ರೆ ನಾವು ರೆಫರ್ ಮಾಡೋದೇ ಮಾಡನ್? .
ಹಾ ಹೌದು? ...
ಬಟ್ ಆದ್ರೆ! ಹಿಗ, ಬಾಳ, ದಿವ್ಸಿಂದ, ಇತ್ತು ಬಟ್ ಇವಾಗ ಇಲ್ಲಾ? .. ಈ ಸತ್ ನಮ್ಗೆ! ಏನ್ ಹಿಂಗ, ಮೈಕೈ, ಬ್ಯಾನಿ ಮೊಳಕಾಲ್, ಬ್ಯಾನಿ, ಜಾಯಿಂಟ್. .. ಏನಾದರೂ ಇರುತಿತ್ಹುಅಲ್ರೀ? .. ಅದಕ್ಕೆಲ್ಲ ಈ ಶತ ಇದು ಇದೇ ಟ್ರೀಟ್ಮೆಂಟ್. .. ನಮ್ಗೆಲ್ಲ ಆಯುರ್ವೇದ! ಒಳ ಫುಲ್ ಟ್ರೀಟ್ಮೆಂಟ್ ಐತ್ರಿ. .. ಇದ್ರೊಗ ಆಸ್ತಿಲ್ಲಾ ಹಾ ಪಂಚಕರ್ಮ ಅದು ಇದು ಇರ್ತೈತ್ರಿ? .. ಚೂರ್ಣ ತ್ರಿಪಾ ಅವೆಲ್ಲ! ಅದಾವ್ರೀ, ಕರೆಕ್ಟ್ ನಾವಿನ ಫಸ್ಟ್, ಇಯರ್ ಇದದೇವ್ರೀ, ಅದ್ರದ್ದು ನಾಲೆಜ್ ಇಲ್ಲ. .. ಬಟ್ ಕಲಾಕತಿವೀ! ನಾವು ಹಂಗೆ ಸಣ್ಣಗೆ? ..
ನೀವು ಏನ ಸೈಡ್ಗೆ! ಏನೋ ಪ್ರಟಿಸಗಾ ಏನ್ಯಾದರು? .. ಕಿರಣನ್ರಿ! ..
ಪ್ರಾಕ್ಟೀಸ್ ಸಿಗೋದು ಹೋಗ್ಬೇಕ್ರಿ! ಬಟ್ ಆದ್ರೆ ಈ ಸಲ ಫಸ್ಟ್ ಹೇಳರಲ್ರಿ? ಫಸ್ಟ್ಸ್, ಒಳಗೆ ನಮ್ ಫುಲ್ ಆಯುರ್ವೇದಿಕ್ ಬಗ್ಗೆ? .. ಎಲ್ಲಾ ತಿಳುಕೊಂಡುಕೆರಿ! ಇದು ಆಗುತ್ತೂರಿ. ..
ಹ್ಮ. ..
ತಿಳ್ಕೊಂಡು ಫುಲ್! ಗೊತ್ತಿತ್ತು ಅಂದ್ರೆ ನಮ್ದ ಬರಾಬರಿ ಇರ್ತೈತ್ರಿ? .. ಫುಲ್ ಆದ್ರೆ! ಈ ಸಲ ನಾವು ಈಗ ಬಂದ ಏಳೆಂಟು ತಿಂಗಳ ಆಯ್ತು ಅಷ್ಟೇ? .. ಈಗ ನಾವು ಒಂದ್ ಪಿಯುಸಿ ಎಕ್ಸಾಮ್ ಬರ್ದೇ ಬಾ ಅಂದೇ? .. ಒಂದ್ ಪೇಜ್! ಎಕ್ಸ ನಮಗು ಕ್ಲಿಯರ್ ಆಗತ್ ಅವಾಗ ಎಷ್ಟು! ಇಲ್ಲ ಇದು ಆಯ್ತು ಹೆಂಗಗೆ? ..
ಹ, ನಿಮ್ ಫೇಸ್, ಒಂದ ಫೇಸ್! ಅಂದ್ರೆ ಏನು ಒಂದ್ ವರ್ಷ, ಏನು ಒಂದೂವರೆ ವರ್ಷ? ..
ಒಂದ ಫೇಸ್ ಅಂದ್ರೆ! ದೇಡ್ ವರ್ಷ ಇರ್ತರರಿ ಒಂದು ಟೈಮ್? ..
ದೇಡ್ ವರ್ಷ ಹಾ ಹಾ ಹಾ? ..
ತ್ರಿ ವರ್ಷಕು ನಾಲ್ಕವರೆ ವರ್ಷ ಕಲಯ್ ಇರ್ತಿತ್ರಿ? . ಅದ ನಲ್ಕವ ವರ್ಷ! ಒಳ ದಡ್, ವರ್ಷಕೊಂದ ಮೇನ್, ಎಕ್ಸಾಮ್ಗತ್ರಿ, ಮೂರ್ ಪೇಸ್ ಆಗತ್ರಿ? ..
ಅಂದ್ರೆ ಮೂ ಮೂರ್ ಫೇಸ್ ಬರಿತೀರ! ಇಂಟರ್ನ್ರ್ಶಿಪ್, ಏನ, ಅದ, ಒಂದ ವರ್ಷ, ನೀವು ಮಾಡ, ಅದೇ ಕಾಲೇಜ್ನೆ, ಮಾಡ್ಬೇಕಲ್ರರಿ, ಏನ್? ..
ಪೊಲೀಸವರು ಏನು ಮಾಡ್ತ ಏನೋ ಮಾಡುತ್ತ ಇರುತ್ತಾರೆ? .. ಗೌರ್ಮೆಂಟ್ ಹಾಸ್ಪಿಟಲ್! ಆಗ್ಬೋದು ಅಲ್ಲಿ ಕಾಲೇಜು? .. .. ಹ ಅಲ್ಲಿ ಕಾಲೇಜ್ ಇದ್ರಾಗ! ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾಯ್ತ? .. ಸ್ವಲ್ಪ ಸಿ ಪಿ ಅದು ಇದು ಮಾಡ್ತಾರೆ ಅವರು? .. ಹಾ ಅವನು ಅವನು ಇದ್ರೊಳಗೆ ಕರೆಕ್ಟ್ ಇದು ಮಾಡ್ಕೋಬೇಕ್ರೀ? ..
ಅಂದ್ರೆ ಇಂಟರ್ನ್ಶಿಪ್ ಅಲ್ಲೇ ಮಾಡ್ಬೇಕು? .. ನಿಮ್ ಕಾಲೇಜ್ನಲ್ಲೇ ಮಾಡ್ಬೇಕು! ನಂಗಂದ್ರ ಪೇಶಷೆಂಟ್ಗಳು, ಎಲ್ಲ, ಬರ್ತಾವಲ್ರೀ, ನೀವು? ..
ಕಾಲೇಜು ಒಳಗೆ ಪೇಶೆಂಟ್! ಅದು ಇದು ಸ್ವಲ್ಪ ಇದನ್ನ ಐತ್ರಿ? ..
ಹಾ! .. ಫಸ್ಟ್ ವರ್ಷ! ಡಿಸಿಕ್ಷನು, ಇರುತ್ತೆ, ಅಂತಾರಲ್ಲರಿ ಹಾ, ಸರಿ, ಓಕೆ, ರೀ. ..